ನಾ ಮಾತಾಡ ಹಲೋ
ಹ
ಆರಾಮಾಗಿಿದ್ದ ಪರ್ಯತ್
ಹ್ಮ ಆರಾಮ ಇರಣ ಆರಾಮ ಈ ಸ್ವಲ್ ಕಾಲವ ಆಯು ಅಲ್ಲ ಬಂದಿಲ್ಲ
ಹ
ಹ್ಮ್ ತೋರ್ಷಂಬ ನೀಿ ಇಲ್ಲ ಅಂತಿಮಾಗ ಎ ಕುಂದ್ರಕ್ ಬರಾಗಲ್ಲ ದೊಡ್ಡಿಗ್ ಹೋದ್ರೆ ಎದ್ದೊಳಕ್ ಬರಲ್ಲ
ಯಾವರುೋಗ
ವಳರು
ಸ್ಕ್ಯಾನಿಂಗ್ನಿ‌ ಮಾಡುದು
ಏ ಅವ ಯಾವ ಹಯ್ಲ ಅವಾಗ ಹಯತೆ ಅವಾಗ ಹಯ್ತ ಲಾಸ್ಟ್ಗೋಯ್ಲ ನ
ಹ್ಮ್ ಅಲ್ಲಪ್ಪಾ ಯಾವ್ದ ಪ್ರಾಬ್ಲಮ್ ಕುಂದ್ರ ಎದ್ದೊಳಗ್ ಬರಕ್ಲ ಅಂದ್ರ
ಇಲ್ಲಿಗ ಇಲ್ಲಿ ಮೊಣಕಲ್ಲ ಈ ಎಲ್ಲ ಮಣಕಲ್ಲ
ಅದು ಕಿಟ್ಟಿಂದ ಆರಾಮ ಆಯ್ತ
ಹ್ಮ್ ಆರಾಮ ಆ್ತದೆ
ಹ್ಮ್
ಹ್ಮ್
ಮತ್ತೇನಪ್ಪಾ ದಣಿ
ನೀವ ಏನ್ಐತಣ್ಣ ನೀನ್ ಹೇಳ್ಬೇಕು ಹೂ ಅಷ್ಟಲಗ್ ಏನ ಮಾಡಿದ್ರಿ ತು ಮ
ಚಿತ್ರಾನ್ನ
ಜಿತ್ರನ್ನ
ಹಡವರ್ಲ್ಲ ವಚತ್ರರುವಣ ಹ್ಮ್ ಶನಿವಾರ್ ಚಿತ್ರನಿರುತ್ತ ಇದು ಬಸವಣ ಬಂಧನ ಬಸವಣ್ಣ ಊರಿಗ ಹೋಗ್ಯಾನ ಬಂದಿಲ್ಲ ಹ್ಮ
ಹ್ಮ ಹಂಗಾ ಆಡತನಾ ಹ್ಮ್ ಹ್ಮ್ ಹೌದಾ ಅಣ ಒಂದ ಫೋನ್ ಬಂದಿತ ಕಲಾ ಮಿಷನ್ ಯವಾ ಮತ್ತೆ ಬರಾಕತ್ತೈತ ನಾ
ಸೌತಳೆದ ಆಗ ಬಾರದ
ಯಾರ ಅದು ಹ್ಮ ಹ್ಮ್ ಮತ್ತೇನಪ್ಪ
ಏನಾಯ್ತಣ
ಅಕಡೆ ಇಂದಾ ಬಿಟ್ಟು ಬಟ ಇ ಕಡೆ ಎಬಸಿ ದೆಪ್ಪೂ
ಬುಟ ಬುಟರಾ ಆ ಕಡೆದ ಅಂಗಡಿ
ಹಾ
ಬೇಗಾ ಕುಲಗಪ ಸೇಮ
ಹ್ಮ್ ಅದ ಗಾಯ ವೀಲ್ಸ ವಾಸ ಅಂದ ಅನಸ್ಕೂಂಡಿ
ಮರೇ ಮಾಯ ಬರೀ ಬಾಡಿಯೋದಾಗ ಗಾಡಿ ಎದರಾಗ ಹ್ಮ ಎ ಸೂಳೆಮಕಳೂ ಕಂಪನೀ ಅವ್ರ ಮಾಡೀರೂದ ಈಗ ಯಾವನ್ ಮಾಡ್ತಗ ನಿನ ಹೆಂಡರ ಮಕ್ಳ ಆರಾಮಲ್ಲಾ
ಯವಗ ಹ್ಮ್ ಅಂತಿನ ನಿಂದುರ ಎ ಇಲ್ಲಾ ಪಾ ಎಲ್ಲಾ ಮುದೈತಲಾ ಏ ಒಲ್ಲಪ್ಪಯಮ್ಮ ಯಮಾ ಯಾಡ್ರೂ ಗೂಮಕ ಕಾಣಸಕಲ್ಲ ಮಡಿಕೆಂಡ್ರು ಹಾ
ಹ್ಮ್ ಎಲ್ಲಾರಮಲ್ಲ
ಹಾ ಆರಾಮಣ ಹಾ ಆರಾಮ ಮಾಡ ಸ್ವಲ್ಪು ಹುಬ್ಬಳಿಗ್ ಹೋಗಬೇಕಂತ ತಾಳೆಮ ಹಬ್ಬಳಿ ತೋರ್ಸ್ಕಕ್ಯೂ ಬರ್ಬೇಕೂ ಇವಾಗ ಹೋಗಿ ಅಲ್ಲಿ ಮತ್ತೆ ಆಯಮ್ಮ ಕಿವಿ ನೋವಿಗೆ ತೋರಸಕೊಂಡ ಬಂದಿದವಿ ಮತ್ತೆ ಅಲ್ಲಿಗ್ ಹೋಗ್ಬೇಕು
ಎ ಮಣಕಲ ನೋವ ಬಂದಿತತೇ
ಮೊಣಕಲ್ಲವು ಅವಾಗ ಇತು ಇವಾಗಿಲ್ಲ ಸ್ವಲಪ ಪರ್ವಿಲ್ಲ ಹ್ಮ್ ಅದು ಬೇರೆ ಶುಗರ್ ಬಿ ಪಿ ಹೋಯ್ದ ಮತ್ತೆ
ಅ ನೋ ಬ ಕೈ ಇರ್ತಂದ ಹೋ್ತರ ತಾ ಅಂಟಾಡಿದ್ರೆ ನೋಾದ್ರೆ ಹದ್ಿನೈದು ಸಾವಿರ ರೂಪಾಯಿ ಸ್್ಯಾನಿಂಗ್ ಮಾಡ್ಕಿದ್ದ ಮಗ ನ್ ನಡದ್ರ ನೋವಾಗುವ ಅಂತು ಅದ್ಮ ಕಿವಿ ಕಿವಿಲಿ ಐತೆ ಅಂತ ತೋರ್ಸ ಬತಬಳಿಗ್ ಹೋಗಿ
ಹ್ಮ ಅದಕ್ಕ ಓ್ತಾರಂತೆ ಯಾವಾಗ ಗೊತ್ತಳ ನಏನ್ಗೆ ಗೊತ್ತಲ್ಲ
ಅ್ಮ
ನಿಮ್ಮದಿ ಒ ಕಡೆಗ ಚಾಸ್ಲಿ ಬರಲ್ಲಪ್ಪು ಹ ಹ ಲ್ಲ ಅಲ್ಲಗೆ
ಚಕಲಕೋಟ್ಟಿ ಬಾಯ್ ಬಾಯ್ ಟಾಟಾ ಬೆಂಗ್ೂರು ಇ ಅೊಂಡ ಸಾ ಚಕೋಟೆ ಹಣ್ಣು ಕೊೂಡಕಲ್ಲ ಎಲ್ಲ ಆಯು
ಬಲ ಆದತ
ಸಿಗ್ನಲ್ ಕಟ ಆಯ್ತ ಸಿಲ್ ಕುಡ ನಮ್ದ ಹ ಟೂರು ಇ ಜಾರ
ಊರು
ಏ ಹೆಂಗ ಮಾಡ್ತನ್ ನಿಮ್ ಇವರ ಯಾರ ಮರ್ತ ಮ ನಿಮ್ಮನ್ ಮರಿ ಆಕದಪ್ಪ ನ ಜೀವನ ನಿಮ ಮರ್ತ್ಬಿಟ್ರೆ ಆ್ ನಾ ಬ ಾ
ಅಮ್ಮ್ನರು
ಅಮ್ನೋರ್ ಹೋಗಿ ತಿಂಗ್ಲ್ ಗ್ಬಂದ್ ಬೆಂಗ್ಳೂರಿಗೆ
ಕೆೇಪೂರ್ಲ್ಲ ಬಕ್ ಬರ್ತಾರಲ್ಲ
ಬರ್ತಾರ ಮತ್ತೆ ತಪ್ಪಡಿ ಬಿಡು ಅ್ ಹ ಹ ಯಾವ ಅಮ್ಮ
ಬರಿ ತಪ್ಪ
ಹ ಕುಣಕಲ್ಲ
ಅಲ್ಲಬಡ ಲ್ಲ ಆತ್ತಪಡೆ ಇಪಡೆ
ಕಲ ಕುಣ ಕಲ
ನೀನನ್ನ ಪಡ್ತಲ್ವಾ ನಿ ಹ
ಏ ನಾ ಚೆಡ್ಡಿ ಬಿಚ್ಚಾಕ ಹೋಗಿದೇನ ಚಪ್ರಾ
ಆ
ಆ ಚಡ್ಡಿ ಬಿಚ್
ಹ್ಮ್ ಹ್ಮ.
ಎವಿ ಇತ ತ ಮ ಜ ಅಂತ.
ಹ್ಮ ಹ್ಮ.
ಅಪ್ಪಡಿ ಬಿಡನನ ಕುಣ.
ಹ್ಮ್ ಹ್ಮ್್ಮ.
ಎಲ್ಲಾ ಮಾಡಿ ನೋಡ್ಣ ಇನ್ ಸ್ವಲ್ಪ ಮಾಡಿದ.
ಹ್ಮ್. ಇನ್ನು ಅಕಿ ಇನ್ನಷ್ಟ. ದಿನ ಬರಾಕ.
ಮಾಡ ಪರ್ವಲ್ನ ಪ.
ಹ್ಮ್ ಹ್ಮ್.
ಹ್ಮ್. ಹ್ಮ್. ಹ್ಮ ಎಲ್ಲದ ನೋಳಪ್ಪ. ಹ್ಮ್. ಅಣ್ಣ ಗ್ ಫೋನ್ ಮಾಡಿದ್ದ ಮಾಡಿದ್ದೆ ಆತ ಏನೋ. ಹ್ಮು ಅಂದ.
ಹ್ಮ್. ಮ ಹ್ಮು.
ಕಟ್ ಮಾಡ ಬಿಟ್ಟೆ ಮತ್ತ ಏನ್ ಮಾಡದ.
ಅಷ್ಟೊಂದು ವ್ಯಾಪಾರ ಇಲ್ಲ.
ಅಡ ತ್.
ಹ್ಮ್ ಮಾಡಿದ್ದ ಇವತ್ತೇನ್. ಪಾರ ಇಲ್ಲಂತ.
ಹ್ಮ್ ನೀನುವು.
ನಿನ್ನೆ ಒಂದ್ ಐವತ್ತೇಏನ್ ಮಾರಿದ್ನ ಆಯ್ತ. ನಾನ ಬರ್ತನೆ ನಾನನ್ನು ಓಷ ಆಗ್ಯದವ ನಾನ ಬರ್ತ ಹಾ ಬರ್ತನೆೆ.
ಹಾ.
ಹ್ಮ್ ಬರ್ತಾನ ಅದಕ್ಕೆ.
ಹ್ಮು.
ಹ್ಮ್ ಎಷ್ಟ್ ನಿಮಿಷ ಆಯತ್ ನೋಡ.
ಎ ಸುಮನೆ ಮಾತಾಡ ನೀನ.
ಹ್ಮು ಹೇಳೋ ಎಪ್ಪಾ.
ಹ್ಮ್ ಇನ್ನೊಂದ್ ಹೇಳತಿನ್ ಸೋರಿ ಅವ ಕುರಿ ಓಸು ಮಾರಿದ್ರ.
ಹಾ. ಐವತ್ತು ಸಾವಿರ ಆಯ್ತಾ.
ಎಷ್ಟು ಕೊಡ್ತ ಇದ್ರೆ ಅಲ್ಲ ಇದ್ರದಲ್ಲ. ಎ
ಹ್ಮ ಅವು ಮೊನ್ನೆ ಓದ್ ಬರ್ರಿ ಒಂದ್ ಅಡಿದಾವ ಅದ್ರಕ ನ್ ಮುಂಚೆಕ್ಕೆ ಒಂದು ಓದತ್ ಬ್ರಿ ಇತ್ತ ಅಂತೆ ಮೂರುವತ್ತು ಬರ್ರ ನಾರೀ ಕಮ್ಮಂದ್ ಬಿಟ್ರಿ ನಮ್ ಏಳಾರದ ಕೇಳಾರ್ದ್ ಹಾ ಹ್ಮ ಮಾಡಾಕೆ ಬಂದಾರ ಇವಾಗ ಮತ್ತೆ ಹಿಂಗ ಏನ್ ಮಾಡ್ತ ಅಂತೇಳಿ ಸುಮ್ನೆ ಆಗ್ಬಿಟ್ಟಿದ್ ಅವೇನು ಮಳೆ ಉಣ್ಣ ಆಗಿಬಿಟ್ಟಿದ್ವ ಅಂತೆ ನಡ ಮೂರ್ ಕುರಿಗೆ ಜಗ್ಗಿ ಕಲೆ ಬಿದ್ರು ಏ ನೀವು ತಾಂಡ್ ಹೋಗರು ತಾೊಂಡ ಹೋಗ್ರ ಅಂತ ಕಲೆ ಬಿದ್ರು ಇದ ಹೆಂಗಗೆ ಹೇಳಿಲ್ಲ ಅಂತೇಳ ನಾನು ಕಲೆ ಬಿದ್ದು ಬಂದೆ ಆ ಮುಂಡೆ ಮಕ್ಳ ಲೆಕ್ಕಿಲ್ಲ ಈಂಗನ್ ನಂಬ್ಲಿ ಅಂತ ತೊಳ ಸುಮ್ನೆ ಉಂಡಮ್ ಬಿಿಟ್ರು ್ಮ ಹತ್ಯಣ ಅಲಾನ ಆತತ
ಹುರಿಯರ್ದಾಗ ಆ ಬಾಳ ಹುಷಾರ್ರ್ಕ್ ನಂಬಿ ನಂಬಿಸರದಾಗಡ್ಬಕ್ ಹುರಿಯ ಆ ಶಿಕ್ಷಕರ್ದಾಗ ಬಿಟ್ರೆ ಆ ನೋಡನಂಗ ಮಾಡ್ತಾರೋಣ
ಇಲ್ಲ ಇನ್ನ ಇನ್ನ ಮೂರ್ ಆಡ ಇದ್ದಾವ ಹೆಂಗ್ ಮಾಡಮ್ಮ ಅಂತ ಅನ್ಸಬಿಟ್ಟತ್ವು ಮತ್ತ ಇದಂಗಲ್ಲ ಇದಂಗಲ್ಲ ಮುಡ ಮಕ್ಕಳು ಹಂಗ ಹಂಗತ ಹಂಗ ಹ್ಮ್ ಮತ್ತೆ ಅದಕ್ಕ ಹೆಂಗ ನಾನ ಮೇಸ್ತನ ಅಂದ್ರ ತರ್ತು ಇಲ್ಲಾಂದ
ಅದೇ ಅದೇ ಅದೇ ಬತ ಮಾಡಾನ ಹ್ಮ್ ಚೇತ ತ ಅ ಅರು ಹ್ಮ್ ಹ್ಮ್ ಹ್ಮ್ ಯಾರು
ಆತಾ ನಮ್ಮ್ ಮಾಷ ತಡಪ್ಪಾ ಆತ ಬುಟ್ಟಾನೋದ್ರಾಗ ಒಂದ್ ಐವತ್ತೈದ ಆತ್
ಹ ಿಡ್ಡೇ ಬ್ಯಾರ
ಹ್ಮ ಮಾಡ ಅವರು
ಹವಾ
ಹ ಆ ಪರ್ಚ ಇದದಾರ ಅಂತೊಳಗ್ ಬಿಟ್ರ ಅವ್ರ ರಿಂಗ್ ಮಾಡಕ್ ಆಯತ್ ಬಿಟ್ರ
ಹ
ಹ್ಮ